ಯ ಯ ಮಾಡಕ ಬಗ ಹ್ಮ ಅ ಮ ಮಳೆಗ್ ಹೊಂಟಾದ್ರೆ
ಮಳಿ ಸಣ್ಣ ಹೊರಗ ಮಳ ಬರಗಲ್ ಬತ್ತದೆ ಇವಾಗ
ಹ್ಮ್ ಹ್ಮ್
ಮಲೆಯಾನಂ ಬಾರಲ್ಲ ಆಯತ್ೀವಾಗ
ಹೌದ್ರಿ ನಮ್ಮ ಸದಿ ತರ್ಸದಿತ್ರಿ ಸದಿ ಬಂದ ಆ ಬೋದಿಿಗೆ ಹಚ್ಚಿ ಹೊಲವಳ
ಹೌದೌದು ಹೆಂಗ ನಡ ನಿಮ್ಮ್ ಮೂರಾಗ
ಏನ್ರಿ ಏನ್ರೀ ಏನ್ಡ್ದ
ಒಬ್ಬೊಬ್ಬರಿಗೆಿಗೆ ಎಡ ಎಡಾಡ್ದ ಕೂಲಿ
ಮುನ್ನೂರ್ ಮುನ್ನೂರ್ ನೋಡದ್ರೆ ಕೂಲಿಯರ್ ಸಿಗಲ್ಲ ನಮ್ಮ ಊರಾಗ
ಎರಡ್ನೂರ ಆಯ್ತಡದಾ ನಮ್ಮೂರು ಎರಡ್ನೂರ್ತ ನಡ್ದದ ಹೂಲಿ
ಹೌದ್ರೀ ಮತ್ತತ್ ಅಲ್ಲೇದತ್ತ್ರರಿ ಇ ತೋ್ರರಿ ನೀಮೂರಲ್ಲಿ ಆಟೋ ಬಡಿಕತ್ನಾರ
ಆಟೊ ಬಾಡಿಗೆ ಸ್ವಲ್ಪ ಎರಡು ಸಾವಿರಾ ರೂಪಾಯ ಆದ ನೋಡು
ಅ ಬಾಳ ಆಯ್ತೇನ್ರೀ ಆಟೋ ದರದ್ದು
ಮತ್ತ್ ದೂರ ಅತ್ಲ್ಪಾ ಅಲ್ಲಿೇ ಚಾಟ್ನಾಳ್ಳಸಂಬ್ರ ಬರ್ಬೇಕಲ್ಲ
ನೋಡ್ರಿ ಮತ್ ನಿಮ್ ಕೂನಿ ಅದಾರ ಯಾರನ್ ಇದ್ರ ತಾವ ಕಡಿಮ ಮಾಡಸ ಅಂತ ಹೇಳ್ರಿ
ಅ ಒಂದೇ ಒಂದೇ ರೇಟ್ ಮುನ್ನೂರು ಹಚ್ಚೋದೇನು ಗಾಡಿ ಬಾಡಿ ಕೊಡೋದೇನು
ಹಾ ಹಾ ಅದೇ ಒಂದೇ ರೇಟ್ ಆತ ಅಂದ್ರ ನಿಂಬಲ್ಲಿ ಕೂಲಿಲ್ ಚಲೋ ಬಿಡಸ್ತಾರೀ
ಹ್ಮ್
ನಂಬಲ್ಲಿೂ ಮೈಗಳು ಮಾಡ್ತಾರೆ ಅದಕ್ಕೆ
ಏನ್ ಮಾಡ್ತಿಪ್ಪ ಎಲ್ಲಾರು ಇರದ ಮತ್ ಮೈಗಳ
ಸಿಕ್ಕಿಗ ಹೆಂಗಳ
ಹಾ
ಹೆಂಗ್ ಮಾಡಣ್ರೀ
ಹೆಂಗ ಮತ್ ನೋಡಿ ಹೆಂಗ್ ಮಾಡಿದ್ರಿ ಮತ್ ಕೇಳಮ್ಮ ಹದ್ೈದು್ನೂರು ರೂಪಾಯಿ ಲಾಸ್ಟ್ ಬರಂಗರ ಬಾ ಗಾಡಿ ಬಾಡಿಗೆ ಅದು
ಹದಿನೈನೂರ
ಹ್ಮ್ ಮದೆ ಊರ ನ
ಒಂದ್ ಅಡದ ಎಸ್ ಮಂದ ಬರ್ತಾರೆ
ಆಟಲ್ಲ ಕ್ರಷರ ಆದ್ರೆ
ಎಷ್ಟ ಒಂದ ಬರ್ತಾರೆ
ಅರ್ದಾಗ ಹನ್ನೆರಡು ಒಂದ್ ಹದ್ನೈದು ಹದ್ಿನೈದು ಹದ್ಾರ ಮಂದ ಬರ್ತಾರೆ
ಅರ್ಧ ಆಯ್ತು ತವ್ರಿ ಬರಿ ಅಂತತ್ ಹೇಳ ಒಂದ ದಿನ ಬರಿ ಅಂತ ಹೇಳ್ರಿ
ಯ ಡಾವ ಕ್ರಸರ್ ನಡೀತ ಬಂದಿರ ಅಂದಾರ ಕ ಬಂದ ಕೇಳ್ಬೇಕಕ್ ನೀವು
ಎಲ್ರ ನೀವನು ಎಲ್ಲ ನೀವ ನೂರಾರ ಹತ್ರ ನಿಮ್ಮಾಗ ನ ನಡತ್ ನಿಮ್ ಕೂನ ಇದ ಇರ್ತ ನಾವಂದ ಕೇಳಿದ್ರೆ ನಡಲ್ರಿೀರು ಮತ್ತೆ ಚಾಟ್ನಾಳ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಹತ್ರರ್ ನವು
ಕೇಳ್ಬೇಕು ಬಂದ ಹಿಂಗ ಆದ ನೋಡ್ರಿ ಸೊಪ್ಪ ತೆಗ್ರಿ ಬಂದ ೇಳ್ಬಬೇಕು ಸಕ್ರ ಅದ
ಆದ್ರೆ ಒಂದ ತೆಕರೆ ಆದ್ರ
ಅಂದ್ರ ಮತ್ತ ಗಳೆ ಪಡೆೆ ಹೊಡಸ್ಬೇಕಲ್ಲ ಎಡ ಬರ್ಕ ಹದ್ತಲ್ಲ
ಒಡ್ಸೂರು ಗಳೇ ಭೋಜನಾಗ ಸ್ವಲ್ಪ ಚಕ್ಕ ಯಾವ್ದರ ಆತ ಸದ
ಎಷ್ಟ ಅದ ಅಂಜದ
ಏ್ ಜಗ್ಗೆ ಆದ್ರೆ ಒಂದ್ ಇಪ್ಪತ್ತು ಒಂದ್ ಹತ್ತ ಹದ್ನೈದು್ ಮಂದಿ ಕೂಲಿಯ ಆಾಗಿಿ ಇಪ್ಪತ್ತು ದಿನ ಹತ್ರ
ಹ ಅಂತ ಪರಿ ಬೀಳ
ಜಗ್ಗೆ ಬೆಳ ಬದ್ರೆ ಅದಕ್ಕೆ
ಅಷ್ಟು ಬಾ ಮುಳಬಡದಲ್ಲ ಮ ಮಳೆ ಮಳೆ
ಏ ಎಲ್ರಿ ಅದ ವರ್ಷ ನೇಗಲ ಹೊಓಡಿಸರ ಹೊಲಕ್ಕ
ಹ್ಮ್ ಹ್ಮ್
ಬಿದ್ರ ಅದಕ್ಕೆ
ಹೆಂಗ್ ಮಾಡ್ತರಿ ಮತ್ತೆ
ಅದಕ್ಕೆಾರಿೀ ಮತ್ ನಿಮೂರಾಗ ಕೂಲಿಯಾರ ಚೊಲ್ರ ಮತ್ ಅತ್ತತ್ ಇಲ್ರಿ ಎ ಓಡ್ಸ್ ಬಿಡ್ತರಿ ಕಳನಾಾಶಕ್ಕ
ಹ್ಮ್ ಹ್ಮ್
ತ್ತ ಚೊಲೋ ಬಂದದ್ರಿ ಈಗ ಅದ ಚೆಲಕರು
ನೋಡ್ರಿ ಬರ್ರಿ ಕೇಳ್ರ ಮತ್ತತ್ ಯಾರ ಯನೂರ ಐ್ ರೂಪ ಕೂಲಿ ಅದ ಗಾಡಿ ಬಾಡಗಿ ಸ್ವಲ್ ಮಾತಾಡ ನ
ಹ ಹ ನೋಡ್ರಿ ನೀವು ಹೆಂಗಂತರಿಂಗ
ಏ ನಿಮ್ಮ ಅಲ್ಲ ನಿಮ್ಮ್ ಇಷ್ಟ ಅ ನಾವ ಏನ್ ಹೇಳಲ್ಲ ಕೂಲಿಯರತ್ರ ಕಳಸ್ತೇವಿ ಮತ್ತತ್ ಹೋದ್ಮೇಾಲ ನಮ್ಮ ನ ಮೇಲೆ ಉದ್ರ ಪಡದವ್ರು
ಅ ಇಲ್ರೀ ನೀವ ಇರ್ತಲ್ಲಾ ನಡತ್ರಿೀ ನೀವ್ರ
ಹ್ಮ್ ಹ್ಮ್ ಯಾಕಂದ್ರ ನಾವು ನಮ ಬಾಳ ನಮ ರೆಸ್ಪೆಕ್ಟ್ ಆದ್ ಊರಾಗಿಲ್ಲಿ ಹ್ಮ್ ಮತ್ ಮರ್ಯಾದ ಇಯ್ತ ಅಂದ್ರೆ ಮತ್ ಗೊತ್ತಲ್ಲ ಹ್ಮ್ ಅದೇ ಮತ್ ಚಂದ ಅವ್ರಿಗೆ ಕೇೇಳಬೇಕು ಕೇಳೋಣ ಬಾಡಿ ಪಾಡಿ ಮೂಗಸರು
ಅಲ್ರಿ ನಿಮ ಆಗಾರಿೀ ನೀವ್ ಹೆಂಗತ್ ಹಂಗ
ಏ ಎಲ್ಲ ಮತ್ತೆ ಏ ಹದ್ಿನೈನೂರ ಇರಾಕ್ಂದ್ರೆ ಇರಾಕ್ಕ
ಆಯ್ತು ಹದ್ೈದುನೂರ್ ಎಲ್ಲಾಕ್ರ ಮತ್ ಬಂತತ್ ಹ ಈತರ ಅಂದ್ರ
ಎಡ್ ಕೆಸರ ಹಂದಾಗತ ಮ ಜಜ್ಞ ಅ
ಇಲ್ಲಿ ಎಷ್ಟು ದಿನದ ಎಲ್ಲ ಎಷ್ಟಐತಿ ಬರ್ತಾರ ಮುಂಚೆ
ಮಂಜಳು ಅವ ಲಕ್ಷಂದು ಮತ್ತ ಎಂಟೊಂಬತ್ತು ಬಿಡ್ತಾರೆ ಮತ್ತೆ ಅಡಿ ಬಡಿ ಮಾಳಿಕೆಂಬರಲ್ಲ
ಹ್ಮ್ ಹ್ಮ್ ಹ್ಮ್
ಬಿುಟ್ರಂದ್ರ ಮ್ಜೈ ದಿನ ಬರಂಗ ಕಾಣತಾರ
ಹ ಈಗ ನೀವು ಬರ್ತರಲ್ರೀ
ಹ್ಮ್
ಹ ಈಗ ಕಲಿಯರ್ ಬರ್ತಲ್ರಿೀ ಎಷ್ಟಐತಿ ಬರ್ತಾರ ಮತ್ತ ಮತ್ ರತ ನಮ್ಮೂ್ರ
ನಿಮ್ ೂರಿಗೆಪ್ಪಾ ಅಲ್ಲಿದ್ರ ಒಂದು್ ಹತ್ತು ಹತ್ತು ಲ ಬರ್ತಾರ ನಿಮ್ಮ ಊರಿಗೆ
ಹ ತಕ್ಷಣ ಬರ್ತಾರೆ ಮತ್ತ ಈಗ ನೀವು ರಿಟರ್ನ್ ರೀ ಈಗ ನಿಮ್ಮೂರಿಗೆ ಎಟತಿ ಬರ್ತ ಮತ್ನ ಎಟಡ್ತ ನಾಗಣ್ಯಗಾದ್ರೂ ಬಾಳ ಬಾಳ ಹಿರಣ್ಯ ಹತ್ರರಿ
ಉರ ಇದೆ ಯಾಕಂದ್ರೆ ಮತ್ ಅವ್ರನು ಅವಚ ಮತ್ ದೂರ ಆತಲ್ಲ ಅವರ ಹೋಗ್ಕ್ ಮತ್ತತ್ ಅವ್ ಸಂಜೆ ಗಾಡಿ ಮಾಡ್ಬೇಕಕ್ ಬಟ್ಟಿ ಬಟ್ಟಿ ಉಗಿಬೇಕಕ್ ಮುಸರ್ ತಗೋಗಬೇಕು ಕಸ ಹೊಡಿಬೇಕು
ಸಂಜರಾ ಜಲ್ಲಿ ಬೈ್ರಿ ಅಂತ ಹೇಳ್ರಿ ಅವ್ರಿಗೆ
ತಿಂತಾರಲ್ಲ ಒಟ್ಟಿಗೆ ಇಲ್ಲ ಅಡಿಪಡಿ ಮಾಡಡಿಕೆ ಮಾಡ ನ ಬ ಬತ ಬತ ಕಟ ಬಡ ಕಡೆ
ಏಟಕ್ ಇಡ್ತಾರೇನ್ರಿ ಗುತ್ತಿಗೆ ಸಾಾಲಲ್ ಲೆಕ್ಕ ಇಡ್ತಾರೆ ಮೂರಾಗ ಸಾಲಗೆ ಐವ ಅರವತ್ತು ರೂಪಾಯಿ ಇಡಾಕ್ ಕೊಡ್ತಾರೆ
ಸಾಲ ಜಾಸ್ತಿ ಇಡ್ತಾರೆ ಇದೋಡಿ ಹೇಳ್ತಾರೆ ಅವರು
ಅದ ಅ್ರ ಎಷ್ಟ ಕಿಡ ಹಂಗಾರ ಸುಮ್ ಅಂದ್ರ ಒಂದ್ ನೂರು ರೂಪಾಯ ಸಾಲ ಇಡ್ತಾರೆರಿ ನೂ
ಎಕರೆ ಎಕ ಅಂದ್ರ ಒಂದು ನಾಕು ಸಾವಿರ ರೂಪಾಯಿ ನಾಕೈಐದು ಸಾವಿ ರೂಪಾಯಿ
ಇ ನಾಲ್ಕ ಸಾವಿರ ಅಂದ ಇಪ್ಪತ್ತ ಕ್ರ ಕಟ ನಾಲ್ಕ ನಾಲ್ಕು ಹತದ
ಎಗಡೆ ಕ ನಾಚ ಹ್ಮ್ ನ ಅದದ ಸಾರ ಭತ
ಹ
ಹ್ಮ್ ನೋಡಿ ಹೆಂಗ ಮಾಡ್ತರಿ ನಲ್ವತ್ ಸಾವಿರ ಎಂಬತ್ ಸಾವಿರೂಪ ಅದ
ಎಂಬತ್ ಸಾವಿರ ಎಂಬತ್ ಸಾವಿರ ಬೆಳಿಬೇಕ
ಹಾ ಮತ್ತ ತುಂಬಾ ಅ ಯಾವ್ದಾರಡ ಪಗಡಿ
ಈಗ ಹತ್ತಿ ಚಲೋ ಅದ್ರಿ ನಾವ್ ಊರಿಗೆ ಏರಿಗೆ ನಂಬರ್ ಒನ್ ಆದ್ರೆ ಅತ್ತ ಅದ
ಮತ್ತ ಹೆಮ್ ಸದಕಮ್ ಕುಂತರ ಮತ್ತತ್
ಯಾವ್ದೋ ಅದು ಸದಿ ಕಂಡಂಗ್ ಕಾಣಲ್ರರಿ ಅದು ಒಮ್ಮೊಮ್ಮಲ್ಲಿ ದೇವಿನಂಗ
ಒಂದ್ ಮಳಿ ಎಲ್ಲಾ ಏನೆಲ್ಲಾ ಅಂತನ್ರಿ ಹೆಂಗ್ ಮಾಂತ ಸರಿ ಅಂದ್ರ ಮಲಕಡಿ ಆ ಮಾಡಿ
ಇದು ಮಿರಿಗಿನ ಮಳಿನ ಚಲೋ ಇ ಅವ್ರರು ಒಂದ ಎರಡು ಮೂರ್ ಮಳೆ ಅವ ಅವಾಗ ಬಿ ಅತ್ ಬಿಟ್ಟವ್ರಿ ಅವಾಗ ಐತ್ ಹಚ್ಚವ್ರೀ ಸುಮಾಕಾಲ್ ಮಟ್ಟೆ ಅತ್ತೆ ಆದ್ರೆ ಈಗ
ಹವು
ಏನು ಮಾಡಡ ಗ ಹೇಳ ಸರಿಯ ಬೆಳಿ ಬೆಳ ಸಡ್ತಾಾರೆ ಸದಯ ನೀ ಈ ಚಲ ಬಿಸ ಸ ಚಲ ಬಿಷ ತಾಲಾ
ಹ ಕೂಡಲ್ಲ ಆಟತ್ತ್ರ ತೆಗಸೋಬೇಕಕ್ ನೀವು ಸರಿ
ಅದೇ ತೆಗಸ್ಬೇಕ್ರೀ ಈಗ ಹೆಂಗ ಹಿರರಣ ಅದು ಈಗ
ಅಂದ್ರ ಮತ್ತೆ ಈಗ ಹೊಟ ಐವತ್ತು ಸಾವಿರ ರೂಪಾಯಿ ಬೇಕು ನಾವ
ನಯವ ಸಾವಿರ
ಕೊಲ್ಲಳ ಯದ
ಆ ಕೂಲಳಿ ಅಯ್ಯವ ಸರ್ ಅಟೋ ಬಾಡಿಗೆ ಎಷ್ಟು
ಹಾ ಮತ್ತ ಅದ ಒಂದ್ರ ಅಟ್ಟ ಹದ್ನೈದನೂರು ಒಂದ್ರ ಅಲ್ಬ ಹಾ ಮತ್ತೆ
ಪಳೆಯರಣ ಇತ್ರ ಅದು
ಸಮಿ ಇವಸ ಲಾಭ ಆತ್ ಏನ್ ಮಾಡಾತ್ ಗತಿ ನೋಡ್ರಿ ಯಾಕ ನಷ್ಟ ಮಾಡಿಕತ್ತ
ಯಾಕಂದ್ರ ಒಂದ್ ಕೆಲ್ಸ ಮಾಡಿ ಬಿಡ ಮನ್ ಇದಕ್ ಏನ್ ಮಾಡಿಬಿಡ್ತೇವ ಅಂದ್ರ ಈಗ
ಹ್ಮ್
ಅದ ಏನಂದ್ರೀ ಈಗ ಅದ ನಡದಲ್ರರಿ ಈಗ ಸದೆಣ್ಣೆ ರ ಸದಣ್ಣೆ ಮುಂದ ಅದು ಸದಣ್ಣ ಇದು ಎಣ್ಣು ಹೊಡಿತಾರಲ್ರಿ ಅದಕ್ಕ ನೋಸಲ್ ಇಟ್ಟು ಹೊಡದ್ರ ನಡಿತತ್ರಿ
ನೋಡ್ರಿ ಮತ್ತಕ್ಕ ಗೌಡ್ರಲ್ಕ್ಕ ಒಂದ್ಸಲ ಹೊಡ್ಸಿದ್ರ ನೋಡ್ರಿ ಪುಡಿ ಎಣ್ಣಿ
ಹಾ ಹಾ
ಹಂಂಗಗೆ ಬೆಳಿ ಬೆಳಿಗ್ ಬೆಳಿ ಬೆಳಿಗ್ ಅಷ್ಟೇ ಹೊಡ್ರಿ ಆಯ್ತಾ
ಅದೇ ನಾವ್ದಲ್ಲ ಇ ಚ ಹೊಡಿಬೇಕ್ರ ಕರ ಅಂದ್ರರಿ
ಹ ಹಂಗಾದ್ರೆ ಸುಮನೆ ಆರಾಮ್ ಒಂದು ಹದ್ನೂರಡವಿರ ರೂಪಾಯಗೆ ಮುದತ್ ಬಗಡಿ
ಯ್ ಜಾಸ್ತಿ ತ್ರಿ ಹದದುನೂರು ರೂಪಾಯಕ್ ಎಣ್ಣಿ ಬರಲ್ರರಿ
ಕಾವ
ಅದು ಆರನೂರ ಪಾಕೆಟ್ ಆದಾವ್ರೀ
ಆರನೂರು ರೂಪಾಯಗಿಟಾ
ಹಾ ರ
ಅಂಗತ ನಡತ ತಾರಾಮ
ಆರನೂರು ಅದಾ
ಅದಕ್ಕೆ ಒಂದ್ ಒಂದ್ ಏಕರ್ ಎಷ್ಟಟ್ ಹೊಡಿಬೇಕ
ಒಂದ್ ಎಕ್ರ ಎಕ್ರಿ ಎರಡ್ ಪಿಟ್ ಹೋಗ್ತಾರ
ಬ್ಯಾಸರ ಆಗಿಲ್ಲ?
ಹಾ ಯಾಡ ಪ್ಯಾಕೆಟ್ ಹೊತ್
ಕಡೆಕ ಯಾಡ ಪ್ಯಾಕೆಟ್ ಅಂದ್ರೆ ಇಪ್ಪತ್ತ ಇಪ್ಪತ್ತು ಪ್ಯಾಕೆಟ್ ಒಯತ್ತಿ ಏನ್
ನೀವೂ ನೀವ್ ಎಷ್ಟ ಎಕರೆ ಇಪ್ಪತ್ತ ಎಕರೆ ಎಸ್ಟ್ ಹೋತ?
ಇಪ್ಪತ್ತ ಎಕರೆ ಮತ್ತೆ ಅದೇ ಮತ್ತ ಇಪ್ಪತ್ತ ಪ್ಯಾಕೆಟ್ ಹೋಗಾತ್ತದ ಅನಸವಾಲತ್ತ ನಲವತ್ತ ಕತ್ತಲ ಆಗ್ಯತ್
ಹ ನಲ್ವತ್ತ ಪ್ಯಾಕೆಟ್ ಹೋದ್ರ ಮತ್ತ ಬೆಳಿ ಕುಡ ಬೇಕಲ್ಲ?
ಏನ? ನೀ ಏನ್ ಮಾಡತ್ತಿ? ಪ್ಯಾರಲ ಹೊಲಾ ಈ ವರ್ಷ ಎಲ್ಲ ರೈತರ ಹಣೆ ಬರ ಇಟ್ಟೆ ಅದು ಏನ್ ಮಾಡಕ್ಕಾಗಲ್ಲ?
ನಮ್ಮವ ಚೋಲೋ ಬಂದುವರಿ ಅದರ ಸಲವಾಗಿ ನಾವ್ ಅಷ್ಟ ಬಡದಾಡಿದ್ವಿ ಇಲ್ಕಂದ್ರ ಬಡದಾಡುದಿಲ್ಲ ಅಷ್ಟ ನಾವ್
ಮತ್ತ ನೋಡ್ರಿ ತೆಗಸ್ರಿ ಮತ್ತ ಏ ರೊಕ್ಕ ತಗೋಸ್ಕರದರಾಗಲಿ? ಆತ ಮಗ ನಾಟಿ ಬಿತ್ತಿ ಇಲ್ಲಾ ಎರಡ್ನೇ ಬೆಳಿಗೇ ಏ ರೊಕ್ಕ ಕೊಟ್ಟಂಗ ಆತನೂ ಆಟೆ ಒಂದ್ ತಿಂಗಳ ಕೊಟ್ಟಂಗ ಆತ
ದವಾನ ನಂದ ಸ್ವಲ್ಪ ಕಡಿಮೆ ಮಾಡಿಸಿರಿ ಮತ್ತೆ ಹೆಂಗ್
ಅದೇ ಎರಡನ್ನೂರು ಐವತ್ತ ರೂಪಾಯಿ ಮತ್ತ ನಿಮ್ಮ ಊರಗೆ ಮುನ್ನೂರ ಹಂಗ ಆದರ ಮತ್ತ ಮುನ್ನೂರ ಗೊತ್ತ ಅಂದರ್ ಅವರ ಮುನ್ನೂರ ಹಿಡಕೋ ಅಷ್ಟೇ ಬುಡತಾರ ಅವ್ರ
ಹೌದ ಇದನ್ ಬರಬರಿ ಆದ್ರ ಕಡಿಮ ಮಾಡಲ್ಲ ಅವರ?
ಹ ಮನ್ ನಿಮ್ಮೂರಗೆ ಎರಡನ್ನೂರು ಐವತ್ತ ರೂಪಾಯಿ ಅಂತ ಕೇಳ ಬೇಕ ಇಲ್ಲ?
ಏ ನಮ್ಮ ಊರಗ ಬರಲ್ರಿ ನಮ್ಮ ಊರ ಮಂದಿ ಚೊಲೋ ದಬತಗಲ್ ನಿಮ್ಮ ಊರ ನಂಗ?
ಏ ಗುತ್ತಿಗೆ ಕೊಟ್ಟ ಬಿಡ್ಬೇಕ ಹೆಂಗಾರ ಮಾಡಿ ಸ್ವಲ್ಪ ಕಂಡ ಪಂಡ್ ಹಾಕ್ ಬಿಡ್ಬೇಕ ಅವ್ರೀಗೆ.
ಏನ್ ಮಾಡಿದರು ಹೋಗಲ್ರರಿ ನಿಮ್ಮ ಊರಾಗ ಕೆಲಸಾ ಭಾರಿ ಮಾಡತ್ರಿ ಮಂದಿ
ಏನ್ ಮಡಾತಿಪ್ಪ ಎಲ್ಲ ಏರನ ಮಂದಿ ಇಲ್ಲ ನಂಬಲಿ.
ಬರ್ತಡೆಕ ನಿಮ್ಮ ಬಂಲಿ ಮಂದೆ ನೋಡೆ ಕೆಲಸ ಚಲೋ ಮಾಡೋತಾಳ ಆಕೆ ನಿಮ್ಮ ಊರಾಗ ಜಾಸ್ತಿ ಹೇಳಕುಂತಾರ?
ಹು ಹೇಳ ಕೇಳನ್ ತೋಗೋರಿ ಆರಾಮ?
ಆಯ್ತ ತೊಗರಿ ಕೇಳಿ ನಾನ್ ಪೋನ್ ಹಚ್ ಎಸ್ಟ್ ಮಂದಿರ ಬರವಾಲರಾ ತೊಗರಿ ನಡಿತತ್ ನಮ್ಗ ಏನ್
ಹಾ ಹ ಕೇಳ ಹಸ್ತಿನೀ ತೊಗರಿ ನಿಮಗ ಹಾ